ಹಾ ಬಸಮ್ಮ ಕವಸ್ತ ಹಾ ಆರಾಮಿದ್ದೆ ಹ್ಮ ಆರಾಮ ನೀ ಆರಾಮ
ಹ್ಮ ಮನೆಗೆ ಎಲ್ಲಾರು ಆರಾಮ್ ಅದಾರ
ಓ ಎಲ್ರುೂ ಆರಾಮ್ ಅದಾರ ನೋಡ ಅಲ್ಲಿ ಆರಾಮ್ ಅದಾರ
ಹ್ಮ್ ಆರಾಮ್ದ ನೋಡ
ಹ್ಮ್ ಊಟ ಆಗೇತ್ತ
ಹ ಊಟ ಇಲ್ಲ ನಷ್ಟ ಆಗ್ಯದ
ಹ್ಮ್ ಹ್ಮ್
ನಿಂದ
ಹ ನಂದು ಊಟ ಆಗ ಅದ ಬೆಳಗ್ಗೆ ಒಂಬತ್ತು ತ ಲ್ಲ ಹ್ಮ ೆ ಇದು ಕಸ್ ನಾವ ಊಟಕ್ಕ
ಹ
್ ತತ್ತಿ ಉರದಿದ್ದ್ಯಾ ತತ್ತಿ ರೊಟ್ಟಿ ಅನ್ನ ಚಿತ್ರಾನ್ನ ಊಟ ಮಾಡುಂಬ
ಹ್ಮ್ ಹ್ಮರಿ
ಹ ನೀನೇನುಡಿ ಹಾ ಹಾ
ಅದ ನಷ್ಟೆ
ಮತ್ತೆ ಏನ್ ನಡ್ದ ಕೆಲ್ಸ ಕೆ ಎಚ್ ಪಿ ಟಿ ಅದು ಯಾವಾಗ ಸ್ಟಾರ್ಟ್ ಆಗ್ತದ ಮತ್ತೆ
ಕೆ ಎಚ್ ಪಿ ಡಿ ಹೆಂಗನೋ ಅದು ಸ್ಟಾರ್ಟ್ ಆಗದ ಏನ್ ಗೊತ್ತಿಲ್ಲ
ಹಾ
ಬೇರೆ ಕಡೆ ಹ್ಮ್ ಬೇರೆ ಕಡೆ ಶಾರ್ಟ
ಹ್ಮ್ ಹ್ಮ್ ಅದೇ ಕೆ ಎಚ್ ಪಿ ಟಿ ಒ ಮತ್ತ ಎರಡು ಮೂರ್ ವರ್ಷ ಅಷ್ಟೇ ಇತದ
ಹ್ಮ್
ಮತ್ತತ್ ಇವಾಗ ಶಾಪೂರು ಅಲ್ಲಿ ಅನಕತರ ಮತ್ ಅಲ್ಲೇ ಸ್ಟಾರ್ಟ್ ಆೋಗಬೋದು ಆದ್ರ ಅಂದ್ರಲ್ಲಿ ಕೆ ಎಚ್ ಪಿ ಟಿ ಬಾಳ ಮಿಸ್ ಮಾಡ್ಕಕತ್ತ ನೋಡ
ಹ್ಮ್ ಎಕ್ಸ್ಪೀರಿಯನ್ಸ್ ಚಂದ ಇತ್ತಲ್ಲ
ಹ್ಮ್ ಬಾಳ ಅಂದ್ರ ಬಾಳವ
ಹ್ಮ್ ಹ್ಮ್
ಏನ್ ಮಾಡ್ತಿ ಮತ್ತೆ ಈ ಕಡೆ ಸ್ಟಾರ್ಟ್ ಆದ್ರ ಚಲೋ ಆತತ್ ಹೆಂಗು ಮತ್ತೆ ಏನ್ ಮಾಡ್ತಿ ಆ ಕಡೆ ಈಗ ಯಾಕಂದ್ರೆ ಮೂರ್ ವರ್ಷ ಮುಗಸ್ಯಾರಲ್ಲ
ಹ್ಮ್
ಅಂದ್ರೆ ಬಸಮ್ಮ ಅದು ಎಷ್ಟ ಹಂಗೆ ಅಷ್ಟೇ ಹಾರ್ಡ್ ವರ್ಕ್ ಇತ್ತು ಅಷ್ಟೇ ಅದ್ರ ತಕ್ಕ ಪೇಮೆಂಟ್ ಬ ಾ ಒ್ ತರ ಖುಷಿ ಅನಿಸ್ತತ್ತು ಈಗ ಯಾವದಾದ್ರರು ಕೆಲ್ಸಕ್ ಹೋಗಬೇಕಂದ್ರು ಪೇಮೆಂಟ್ ಕಡಿಮೆ ಆದ್ರೆ ಮತ್ತೆ ಇದು ಕೆಲ್ಸ ಮಾತ್ರ ಬಾಳ ಹೇಳಕ್ ಹತ್ತರ ಹ ನಾನ್ ಮೇಲೆೇ ಇದ್ದೀನಿ ಯ ಕೆಲ್ಸಕ್ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ನೀನು
ಹ್ಮ್ ಹ್ಮ್
ನೀನು ಹೋಗಿ ಹೋಗ್ತಿದ್ದಿ ಏನ್ ಯಾವ್ದಾದ್ರೂ ಕೆಲ್ಸಕ್ಕೆ
ಇಲ್ಲ ನೋಡ ನಾನ ಇಲ್ಲಿ ಈಗಿಲ್ಲ ಸುಮ್ಮನೆ ಮನೆಗೆ
ಹೌದಾ
ಹ್ಮ್
ಹ್ಮ್ ಹ್ಮ್ ಯಾವ್ದನ್ ಯಾವ್ದನ್ ನೋಡ್ಬೇಕಂತೀವಿ ಚೆನ್ನಾಗಿರೋ ಕೆಲ್ಸನ ಸಿಗ್ತಾಲ್ಲ ನೋಡ್ಬೇಕಕ್ ಯಾವ್ದಾದ್ರ ಚೆನ್ನಾಗಿರ ಪೇಮೆಂಟ್ ಕೆಲ್ಸ ಅ ಸಿಕ್ತಂದ್ರ ಹೋಗ್ಬೇಕು
ಹ್ಮ್ ಹ್ಮ್
ಹ್ಮ ಅಂದ್ರಲ್ಲೇ ಕಸ್ಬಿಟ್ಟಾಗ ಅಷ್ಟ ಅಂದ್ರ ಬಸಮ್ಮ ಕೇಸ್ ಬಿಿಟ್ಟಾಗ ಅಷ್ಟೇ ಎಂಜಾಯ್ ಇತ್ತು ಅಷ್ಟೇ ಕಷ್ಟ ಇತ್ತು ಹೆಂಗಂದ್ರ ಈಗ ಒಂದು ಇದು ಕ್ಯಾಂಪ್ಗಳು ಬಂದಾಗ ಈಗ ಮತ್ತೆ ಐ ಐ ಟಿ ಶೋ ಬಂದಾಗ ಅವಾಗ ಎಲ್ಲರೂ ಎಲ್ಲಾ ಪಂಚಾಯತ್ರು ಸೇರ್ತಿವ ಒಂದೇ ಕಡೆ ಸೇರಿದ್ರ ಎಲ್ಲಾರ ಒ ಒಂ ತರ ಖುಷಿ ಪಡ್ತಿದ್ವಿ ಹಂಗೆ ಎಲ್ಲರ ಕಲ್ತ ಆ ಕೆಲ್ಸನ ಹಚ್ಚ ಕಟ್ಟಾಗಿ ಮಾಡ್ತಿದ್ವಲ್ಲಾ ಅದು ಒಂದು ಬಾಳ ಖುಷಿ ಐತ್ ನೋಡಲ್ಲ ಹೌದಿಲ್ಲ ಹ
ಹಗೆ ಇತ್ತು ಅದೊಂದು ಸ್ವಬ್ಬ ಹುಡುಿಯರು ಸಿಕ್ತಾರ ಇಲ್ಲ ಪೇರೆಂಟ್ಸ್ ಸಿಕ್ತ ಆತಾರಿಲ್ಲ ಇವತ್ ಕೆಲ್ಸ ಆಗ್ತದಿಲ್ಲ ಅನ್ನೋದ ಒಂಂತರ ಹಾ ಅದ
ಈಗ ರಾತ್ರಿ ಹತ್ತು ಹನ್ನೊಂದು್ ಹನ್ನೆರಡು ಆದ ಆದ್ರೂನು ನಾವ್ ನಿದ್ದೆ ನಿದ್ದೆ ಅನ್ನೋದೇ ಗೊತ್ತಿದ್ದಿಲ್ಲ ಅ ಬೆಳಿಗ್ಗೆ ಬೆಳಿಗ್ಗೆ ಆರು ಅಕ್ಕ ಇದಕ್ಕೆದ್ೂನು ರಾತ್ರಿ ಹನ್ನೆರಡರ ತನಾನೂ ಪುರುಷೊತ್ತ ಕೆಲ್ಸದ ಮತ್ತೆ ಮುಂದೆಲ್ಲ ಇದಳದು ಇದು ಮತ್ತೇನ್ ಐತಿ ಕೆಲ್ಸ ಮತ್ತೇನ್ ಮಾಡ್ಬೇಕಕ್ ಮುಂದೆ ಮತ್ತ ಯಾರ್ ಸರ್ ಬರ್ತಾರೆ ಟಕ ನಾವ್ ಏನೇನ್ ಮಾಡಿಲ್ಲ ಕೆಲ್ಸ ಏನ್ ಮಾಡ್ಬೇಕು ಮತ್ತೆ ಏನ್ ಬೈತಾರೋ ಏನಿಲ್ಲ ಆದ್ರ ಅದೇ ಗುಂಗಿನಾಗ ಇರ್ತಿದ ನೋಡಲ್ ಬಸಮ್ಮ
ಹ್ಮ್ ಮ ತಂಗ ಇತಿಲ್ಲ ಹಾರ್ಡ್ ವರ್ಕ್ ಅದ್ರ ಫೀಲ್ಡ್ ವರ್ಕ್ ಇತ್ತಲ್ಲ
ಹ
ಫಿಲ್ಡೋರ್ ಕೆಲಸಗಳು
ಹ್ಮ ಅವ್ರಲ್ಲ ಸ್ವರ್ ಗಳು ಅವ್ರ ಎಲ್ಲ ಬಾಳ ಸ್ಟ್ರಿಕ್ ಹಿಡ ಸಲಂದಾ ಬಾಳ ಅಂಜಿ ಬತಿದ್ವಿ ನೋಡ ನಾವ್ಂತ್ರ ಹ್ಮ್ ನೀನೇ ನೋಡಿ ಆಕ್ಟಿವ್ ಆಗಿ ನಾ ಕೆಲ್ಸ ಬಿಟ್ಟಿಂದ ಏನ್ ಮಾಡ್ತಂದೆ
ಹ್ಮ್
ಕೆಲ್ಸ ಬಿಟ್ಟಿಂದ ಏನ್ ಮಾಡ್ಲಿ ಮನ್ಯಾಗ ಅಡಗ್ ಮಾಡ್ತನಿ ಉಣತನಿ ಕೊಡ್ತನಿ ನೀನ್ ಇಟೇ ನೋಡ ನನ್ ಕೆಲ್ಸ
ಹ್ಮ ನಮ್ದು ಇದೇ ಕೆಲ್ಸವ ಮನಂದ ಆ ಕೆಲ್ಸಕ್ಕಿಲ್ಲ ಏನಿಲ್ಲ ಮನನ್ ಕೆಲ್ಸ ಮಾಡ್ಕೋದು ಆಯ್ತು ಕುಂದರೆ ಅದ ಅಲ್ಲಿಗೆ ಟೈಮ್ ಆಗತ್ತೆ ದಿನ ಆದ್ನೇ ಪ್ರತಿ ದಿನ ಅೇ ಕೆಲ್ಸ ಅಲ್ಲ ಮನ್ಯಾಗ
ಹ್ಮ್ ಹ್ಮ ನಮ್ದು ಅದೇ ಕೆಲ್ಸ ನೋಡವ ಆಯ್ತ್ ಮನೇನ್ ಕೆಲ್ಸ ಮಾಡ್ಕಳದು ಆಯ್ತ ಊಟ ಮಾಡದು ಕಿವಿ ನೋಡದು ಮಕ್ಕಳದು ಎದ್ದೇಳದು ಮತ್ತೆ ಅದೇ ಕೆಲ್ಸ ಮಾಡದು ಇಷ್ಟೇ ನೋದು
ಹ್ಮ್
ಮತ್ತೆ
ಮತ್ತೆ ಏನಲ್ ನೋಡವ ಅಡ್ಮಿಷನ್ ಮಾಡಿಲ್ಲಾನ ಕಾಲೇಜ
ಕಾಲೇ್ದ ಅಡ್ಮಿಷನ್ ಡಿಗ್ರಿ ಮುಗ್ದನ್ ನ ಮನಿ ಮಾಡಿ ಕೊಟ್ಟಾರ ಬಸಮ್ಮ ಏನ್ ಮಾಡ್ಬೇಕು ನೆಕ್ಸ್ಟ್ ಹಚ್ಬೇಕ ನೆಕ್ಸ್ಟ್ ವರ್ಷ ಈ ವರ್ಷ ಬಿಡ್ತೀನಿ ನೆಕ್ಸ್ಟ್ ವರ್ಷ ಆತಿರ್ತೇನ್ ಕೆಲ್ಸಕ್ ಇದು ಸ ಇದು ಕಾಲದಕ ಹ್ಮ ಕೇಳಿನಿ ಇದೊಂದ್ ವರ್ಷ ಬ್ಯಾಡ ಹ ಮುಂದ ಕತ್ತಕಂತ ಸ್ವಪ್ ನಮ್ಗೂ ಅನಕ್ಲಿಲ್ಲ ಅಂತ ಹೇಳಾರ
ಹ್ಮ್
ಅದಕ್ಕೆ ಎಜುಕೇಶನ್ ಅಲ್ಲಿಗೆ ಸ್ಟಾಪ್ ಮಾಡೀಿನಿ ಅಂದ್ರೂ ಈಗ ಪೋಸ್ಟ್ ಗಳು ಎಷ್ಟು ಬಿಡಕ ಹತ್ರ ಬಸಮ್ಮ
ಮತ್ತೆ ಓದ್ಬೇಕಿಲ್ಲ
ಓದ್ಬೇಕು ಮನೇನ್ ಕೆಲ್ಸ ನೋಡ್ಕಬೇಕು ಎ ಈಗ ನೋಡು ಮದ್ವೆ ಆಗ್ಲಾರ ಬ್ಯಾಚಲರ್ ಇದ್ದಾರೆ ಬೇರೆ ಮದ್ವೆ ಆದರೆ ಬೇರೆ ಎಷ್ಟೇ ಆಗ್ಲಿ ಡಿಫ್ರಂ ಟೈ್ಸ್ತದೆ
ಹ್ಮ್ ಹ್ಮ್
ಹ್ಮ್ ಓದಕ್ ಆಗಲ್ಲ ಹಂಗ ಅಂತೆಲ್ಲಾ ಅಂದ್ರರು ಟ್ರೈ ಮಾಡ್ಬೇಕು
ಹಾಗಲೂ ಮನ್ಯಾಗಿದ್ರ ಮನಗಿದ್ರು ಓದೋದಗಲ್ಲ ಏನಾಗಲ್ಲ ಅದೇ ಕೆಲ್ಸ ಮಾಡಕ ಟೈಮ್ ಆಗತ್ತಾ
ಹ್ಮ್ ಅದ ಈಗ ನೋಡ್ ಓದೋರ್ ಜೊತೆ ಎಲ್ಲೇನ ಕೋಚಿಂಗ್ ಅಲ್ಲಿ ದೂರ್ ದೂರ ಕುಂತತ್ ಓದಿದ್ವಿಂದ್ರ ಅವ್ರ ನೋಡ್ ನಮಗ್ ಓದ್ಬೇಕಪ್ಪಾ ಅಂತೇಳಿ ಇನ್ನಷ್ಟು ಆಸಕ್ತಿ ಬರ್ತದ ನಾವು ಯಾವ್ದ ದ್ರ ಜಾಬ್ ಅಟೆಂಡ್ ಮಾಡ್ಬೋದು ಓದಿ ಓದಿ ಮನೆ ಕುಂತಲ್ಲೇ ಓದ್ಬೇಕು ಓದಬೇಕಂದ್ರೆ ಯಾವ್ದೂ ಆಗಲ್ಲ ಏನಂತ ಓದ್ತಿ ನಮ ತಿಳಿದಷ್ಟು ಹೊತ್ತಿಬ ಬಿಡು ಉಳಕದು ಆ ಒಂದೀಗ ಇದೇ ಜಾಬ್ ಮಾಡ್ಬೇಕಂತ ನಾವ್ ಗುರಿ ಇಟ್ಕೊಂಡಿರ್ತ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಗೊತ್ತಿರ್ಬೇಕಲ್ಲ ಎಲ್ಲಷ್ಟ
ಹ್ಮ್
ಹ್ಮ್ ಹಂಗಾಗಿ ಈಗ ಅದಕ್ಕೆ ಯಾವ ಗುರಿನ್ನ ಇಟ್ಕೊಂಡಿಲ್ಲ ಏನ್ ನಮಿಲ್ಲ ಸುಮ್ಮ್ ಹೋದಾಗ ಅಷ್ಟೇ ಐತೆ ಗಂದ ಆಯ್ತು ಅಂತ ಹೇಳ ಬಿುಟ್ಟೀ ನೋಡು ಈಗ ನಾ ಗುರಿಗಳು ಇಟ್ಕೊಂಡ ಇಟ್ಕಂದಿವವಿ ಇವ ಅದು ಏನೋ ಸಾರ್ ಕ್ ಆಗ್ಲಿ ಲೋಡ್ ಅಂತ ನಾವ್ ಕೊರಗ್ತಾ ಇರ್ಬೇಕು ಮನನವರನ್ನು ಸಪೋರ್ಟ್ ಮಾಡ್ದ ಇದ್ದಾಗ ಬಾಳ ಕಷ್ಟ ಆಗ್ಬಿಡ್ತದಲ್ದ
ಹ್ಮ್
ಹ್ಮ್ ನೀನ್ ಎಲ್ಲಿ ಏನ್ ಹಚ್ಚಿಲ್ಲ ಏನ್ ಕಾಲಜ
ನಾನ್ ಬಿ ಎಡ್ ಮಾಡ್ಬೇಕ ಅಂತೇಳಿ ಎಲ್ಲಾ ಅಪ್ಲಿಕೇಶನ್ ಅ ಹಾಕಿದ್ದೆ ಗೌರ್ಮೆಂಟ್ ಸೀಟ್ ಆಗಿ ತಂ
ಹಾ ಹಾ
ಮತ್ತೆ ಸ್ವಲ್ಪ ರೊಕ್ಕನು ಕಮ್ಮಿ ಬಿದ್ದವು ಮನೆಗ ಅನುಕೂಲನೂ ಇರ್ಲಿಲ್ಲ
ಹ್ಮ್ ಹ್ಮ್
ನ್ ಮಾಡಕ್ ಆಗಲ್ವ
ಹೌದಾ ಹ್ಮ್ ಹ್ಮ ನೆಕ್ಸ್ಟ್ ವರ್ಷ ಮಾಡ್ಬೇಕಿಲ್ಲ
ಅದೇ ಮುಂದಿನ ವರ್ಷನೇ ಮಾಡಿದ್ರ ಆಯ್ತ ಅಂತೇಳ್ಬ ಬಿಟ್ಟು
ಏನ್ ಮಾಡ್ಬೇಕನ್ನೋದ ಐತಿ ಬಿ ಎನಾ ಎಮ್ ಎನ ಬಿ ಯ ಎಮ ಎ
ಎಮ್ ಎ ಏನಿಲ್ಲ ಬಿ ಎಡ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗ್ತದೆನಂತ ಬಿ ಎ ೇ ಮಾಡ್ಬೇಕಂತದ
ಹ ಹಾ ನಂದು ಮಾಡಿದ್ರ ಬಿಿಯಡ ನೋಡು ಇಲ್ಲಾಂದ್ರ ಆ ಮತ್ತೆ ಮುಂದಕ್ಕ ಒಂದ್ ವರ್ಷ ಅನಿವಾರ್ಯತೆ ಇತ್ತು ಅಂದ್ರೆ ಎಂ ಎ ಅಂತ ಕಂಪಲ್ಸರಿ ಮಾಡ್ತನಿ
ಹ್ಮ್
ಹ್ಮ್ ಎಲ್ಲಾ ಅನಕಲ್ ಬಂದಂಗ ಹೋಗದ ಓದ್ಬೇಕಲೇ ಓದ್ಲಿಲ್ಲಂತ ಏನ್ ಮಾಡಕ ಅಲ್ಲ ನಾವ್ ಓದ್ಲೇಬೇಕು ಈ
ಸಪೋರ್ಟ್ ಇರ್ಬೇಕು ಸಪೋರ್ಟ್ ಇದ್ರೆ ಓದಕ್ ಆಗತ್ತ ಎಲ್ಲಾ ಕಡೆಂದು ಸಪೋರ್ಟ್ ಇರ್ಬೇಕು ಸ್ವಲ್ಪ ಏನಾರ ಓದವ ನಾ ಎಲ್ಲ ಹ್ಮ್ ಒಬ್ಬರಾನ ಹಂಗಿರ್ಲಕ್ಕ ಅಕ್ಕ ಒಬ್ರ ನಾವು ನೀವು ಓದ ಎಲ್ಲಓದ ನೀವು ಏ ರ್ುದ ನಾು ಕೊಡ್ೀವಿ ಓದಂತ ಅಂದ್ರೆತ್ತೆ ಮ ಖುಷಿನ ಆಗತ್ತ ಓದ್ಬೇಕ ನಾವು
ನಮ್ಗ ಇಷ್ಟೆಲ್ಲಾ ಸಪೋರ್ಟ್ ಮಾಡ್ತಾರಪ್ಪಾ ನಾವ್ ಓದ್ಬೇಕಲ್ಲ ಅನಸ್ತ
ಹ್ಮ್ ಒಬರುನು ಮತ್ತ ಓದ ಓದಕ್ ಸಪೋರ್ಟ್ ಮಾಡ್ಲಿಕ್ ಅಂದ್ರ ಆಯ್ತ ಪುಡಕಳನಂಗಾಯ್ಬಿಡ್ತದೆ ನಮಗನ್ ಯಾರು ನಮ್ಗೆ ಎಲ್ಪೆ ಮಾಡಲ್ಲ ಹ್ಮ ಎಲ್ಲಿಂದ ಓದದನಂಗೈ ಬಿಡತು
ದುಡ್ದು ನಾವೇ ಮಾಡ್ಕಂತೀವ ಅಂದ್ರ ಅವಾಗವ ಹೈಸ್ಕೂಲ್ ಇತ್ತು ಪ್ರೈಮರಿ ಇತ್ತು ಹಗಿರು ಹೆಂಗ ಮಾಡಿದ್ವಿ ಈಗ ಮುಂದ ಒಂದ್ ಕೋರ್ ಮಾಡ್ಬೇಕಂದ್ರೆನೆ ದುಡ್ಡಿಂದ ದುಡ್ ಇದ್ರೆನೆ ಮಾಡಕ್ ಆತಿಲ್ಲ ಅಂದ್ರೂ ಆಗಲ್ಲ
ಹ್ಮ್
ಹ್ಮ್ ಆದ್ರ ಅದಕ್ಕಾಗಿ ಹಿಂದ ಒಂದ್ ಸ್ವಲ್ಪ್ ಸಪರ್ಟ್ ಇದ್ರ ನಮ್ಗ ಒಂದ್ ಸ್ವಲ್ಪ್ ಧೈರ್ಯ ಇರ್ತದ ಮಾಡಕ ಆರಾಮ ಈಜ ಅನ್ತದ ಹ್ಮ್ ಇಲ್ಲಾಂದ್ರೆ ಏನ್ ಓದ್ಬೇಕು ಏನ್ ಬರ್ಬೇಕು ಅನ್ನಡ್ತ ಹ್ಮ
ಓದ್ಬೇಕಂದ್ರೆ ಇಂಟ್ರೆಸ್ಟ್ ಆ ಬಿಡ್ತದೆ ಯಾರ ಸಪೋರ್ಟ್ ಮಾಡ್ಲಿಂದ್ರ
ಎಲ್ಲಿ ಇಂಟ್ರೆಸ್ಟ್ ಇರ್ತ್ತ ಅಳ ಇಂದ ಈಗ ಓದ್ಬೇಕಂದ್ರೆ ಸುಮನೆ ಹಂಗೆ ಆಗಲ್ಲ ಅದು ಪುಸ್ತಕ ಅಂತಿರ್ತ ಪೆನ್ ಅಂತಿರ್ತದ ಬಟ್ಟೆ ಅಂತ ರ್ತ ಹೌದು ಅಲ್ಲಾ ಎಲ್ಲಾನೂ ನೋಡ್ಕೇ ಬೇಕಾಗತ್ತೌದಿಲ್ಲ ಅದನ್ನೇ ನಮ್ಗ್ ನೋಡರ್ ಇರ್ಲಿಲ್ಲ ಅಂದ್ರ ನಾವು ಓದಕ್ ಹೆಂಗಂತ ಓದಬೇಕ ಅನ್ಸ್ ಬಿಿಡ್ತದ ಹೌದಿಲ್ಲ ಹಂಗಾಗಿ ಇಂಟ್ರೆಸ್ಟ್ೇ ಇರಲ್ಲ ಓದಕ್ ಹ್ಮ್ ಈಗ ಹೆಂಗ ಗೊತ್ತ ಬಸಮ್ಮ ಓದ ಓದಿಸತೀವ ಅಂದ್ರ ಗ ಓದಕ್ ರೆಡಿಗರಲ್ಲ ಹ ಓದ್ತಿವಂದರಗಿ ಓದಸಕ್ ರೆಡಿಗರಲ್ಲ
ಹ ಹಿಿಂದ ಮಾತ
ಎಲ್ಲ ಉಲ್ಟ
ಉಲ್ಟಾ ಇರ್ತಾವ ಓದ್ಬೇಕ ಅಂತೆ ಎಲ್ಲಾ ಆಸೆ ಇರ್ತಾವ ಅದ್ರ ಸಪೋರ್ಟಿ ಯಾರ್ು ಸಪೋರ್ಟ್ ಮಾಡಲ್ಲ ಓದಲ್ಲ ಅವರು ಅ ಇಲ್ಲನೋರಿಗೆ ನೀವು ಅದು ಅದಂತ ಓದ್ಸ್ರ ಜಾಸ್ತಿ ಇರುತ್ತೆ
ಕಡೆ ಲ ಅಸ್ಷ್ಟಿಗೆ ಮದ್ ಮಾಡಿ ಕೊಟ್ಟ ಬಿಡಕ್ ನಡ
ಹ್ಮ ಮತ್ತೆ ಹೆಣ್ಮಕ್ಳಾಗಿ ಹಂಗೆಲ್ಲ ವ್ಯಸ್ ನಟ್ಕೊತಾರ ನಮ್ಗಂದ್ರ
ಹಾ ಅಷ್ಟೆ ಹ ನ
ಸರಿ ಮಾತೇವಿ ಸ್ವಲ್ಪ ಮನ್ಯಕ್ ಹಾಯಕರೆ ಕುಂತಾಳ ಮತ್ತೆ ಅಸ್ನೇ
ಹೌದಾ ಹ್ಮ್ ಹೋಗ್ ಹೋಗ
ಹ್ಮಞ ಸರಿ ಹೇಳೇ
ಹ್ಮ ಅಲೋ